ಹಲೋ
ಆಯ ಅನು
ಹ
ನಾ ಅವ್ರ ಏನ್ ಮಾಡತರ ಏನ್ ಮಾಡಕತಿ
ಹಲೋ ಬರೋ
ಏನ್ ಮಾಡ್ಕುತ್ತಿ
ನೀ ಯ
ಏನ
ಏನ
ಚೆನ್ನಾಗಿದ್ದಯಾ
ಹಾ
ಹ್ಮ್ ಬ್ರೋ ಹ
ಹಲೋ ಹಲೋ ನೀವ್ ಹೇಳ ಬ್ರೋ ಏನ್ ಏನ್ ಮಾಡ್ಬೇಕತಿರ
ನೀ ಅವ ಸಪಾ
ನಾವು ಸುಮ್ ಮೊಬೈಲ್ ನೋಡ್ಕಂತ ಕುಂತಿವಿ ಬ್ರೋ ಹಲೋ
ಹ ಊಟ ಆಯ್ತ ಬ್ರೋ
ಆಯ್ತಾ ನಿಮ್ದು
ಹ್ಮ
ಏನ್ ಹೊಲ್ಕ ಹೋಗ್ಬೇಕ್ ಇ ಸದ್ದ ಇಲ್ಲ
ಊರಿಗೆ ಬರಲ್ಲ ನಮ್ ಊರಿಗೆ
ಇಲ್ಲ್
ಜಾತ್ರೆ ಆದ ಬಾ ಬ್ರೋ ಹಲೋ
ಹೇಳಿದ್ರಾ
ಮಾತಾಡು ಬ್ರೋ
ನೀನು ಮಾತಾಡು
ನಾ ಏನ್ ಮಾತಾಡ್ತಿನ ನೀ ಹೇಳ್ದನು
ಹಾ ಹೇಳಿ ಬ್ರೋ
ನಿಲ್ದಣ್ಣ ಹರಿಯಕ್ಕೆ ಹೋಗ್ತೀಯ ಬ್ರೋ
ಹ್ಮ್ ಬಿುಡಾ
ಯಾರ್ಯಾರು ಹೊಯ್ತರಿೀ ನೀವ್ ದೋಸ್ರ ನೀವ
ಹ್ಮ
ನಾವು
ಈ ಸಾಲಿ ಚಲೋ ಅಧ್ವರ
ಅದ್ಕ್ಕೆ ಹುಟ್ಟಿ ಇಬ್ರು ಈ ಕಡೆ ಬ ಒಬ್ರು ಆಪೆ ಬಂದು
ಅಲ್ಲದು
ಹಲೋ ಬ್ರೋ
ಈಕಡೆ ಈಕಡೆ ಬ ಬ್ರೋ ಅಲ್ಲಿ ಒಂದ್ ಪಾರ್ ಇಂತ ಪಾರ ಕೊಡ್ಬಡ್ರ ಬ್ರೋ
ಹಲೋ ಬ್ರೋ ಹಲೋ ಕ್ರಿಕೆಟ್ ಆಡ್ತ ಇಲ್ಲ ನೀನ್
ಅಲೋ ಕ್ರಿಕೆಟ್ ಆಡ್ತಲ್ಲ ಬ್ರೋ ನೀವ್ ಮಾತಾಡ್ ಬ್ರೋ ಅ ಟಾಕ್ಟರ್ ಸೌಂಡ್ ಹೆಂಗ್ ಬರುತ್ತೇ
ಹ್ಮ್ ಬ್ರೋ
ನಿಂದು ಯಾವ್ ಟೀಮ್ ಆರ್ ಸಿ ಬಿ ನ ಸಿ ಎಸ್ ಕೆ ನಾ ಸಿ ಎಸ್ ಕೆ
ಮುಂಂಬೈ ಬ್ರೋ ಮುಂಂಬೈ
ಸಿ ಎಸ್ಕ್ಕೆ ಬ್ರೋ
ಸಿ ಎಸ್ ಕೆ
ಯಾಕ ಬ್ರೋ ಹಾಂಗ ಮಾತಡಬೇಡ ಬರೋ
ಆಯ್ ಬ್ರೋ
ಹ್ಮ್
ನಮ್ಮದ ಮಹೇಂದ್ರ
ಓನ್ಲಿ ಸ್ವರಾಜ್
ಗೌಡ್ರು ಗೂಳಿ
ಹ್ಮ ಬ್ರೋ
ಅರ್ಜುನ್ ಮಹೇಂದ್ರ
ಪಲೆಲ್ಲಂದ್ರೆ ನಮ್ ಊರಾಗ ಜೀಸ ಕಚ್ಚ ಕೆತರಿೀ ಅರ್ಜುನ್ ಮೇಂದ್ರ ಗೆದ್ದರಿ ಮೂರ್ ವರ್ಷ
ಏನ ಬ್ರೋ ಹುಡ್ಗಿ ಹೆಸರು ಹತ್ರ
ಹಲೋ ಬ್ರೋ ಹೇಳಿ ಬ್ರೋ
ನಿಮ್ ಹುಡುಗಿ ಹೆಸರೇನು ಬ್ರೋ
ನಿಮ್ಮಡಿ್ರ ನಮ್ಮ ಮುಡಿ ಎಲ್
ನಮ್ಮ ಉಡಿಯಸ್ರು ಸಿಂಚನ ಸಿಂಚನ
ಹ
ಹಲೋ
ಹಾ ಹೇಳಿ ಬ್ರೊ
ನಿಮ್ಮ್ಊರಲ್ಲಿ ಕ್ರಿಕೆಟ್ ಐ ಪಿ ಎಲ್ ಕಪ್ಪಿಟ್ಟಿದಾರ ಒಂದ್ಸಲನ ಎಲ್ಲ
ಹ್ಮ್ ಹ್ಮ್ ಹ್ಮ್ಊಟಾ ಬ್ರೊ
ದೊಡ್ಡರ ಸಣ್ಣರ
ದೊಡ್ಡಾರೋಪ
ದೊಡ್ಡವ್ರ
ಹ್ಮ್
ನೀವ್ ಹೊಲಕ್ ಗಳಿಾದ ಒಡಕ್ ಬರ್ತದ ನಿಿನಗೆಲ್ಲಾ
ಹ್ಮ್ ಬ್ರೋ ಬರತ್ ಬ್ರೊ
ಬರ್ತಾದ ಊಟ ಆಯ್ತ ಇಲ್ಲೇ ನಾ ನಿಂದು
ಹಾಗೆದಪ್ಪಾ ಹ್ಮ್
ಈ ಸು ರಜ ಅಲ್ವಾ ಇವತ್ತು ನಾಳೆ
ಕ
ನಾಳೆ ಎಲ್ಲಿಗ್ ಹೋಗ್ಬೇಕ್ ಈ ಸೊಡಕ ಈ ಸೊಡಕ್ ಹೋಗಬಕ್ ನಾಳೆ ಹ ದೊಸರ ನಾವ ನಾವ್ ಹೊಯ್ತೀವ ನಾಳಿಗ್ ಬರ್ತಿರಾ ಎಲ್ವಾ
ಹ್ಮ ನಿಮ್ೂರಗರು
ಹು ಬ್ರೊ ಇವತ್ತು ಆಡ ಬಂದಿರು ಬ್ರೊ
ಯಾವ ಉಬ್ರನು
ನಮದು ಒಂದರ್ಗ ಒಬ್ರು ಇವತ್ ನಾನು- ನಮ್ದೋಸ್ ಬಸವ ಬಸವರಾಜ ಒಬ್ಬ ಹಲೋ ಬ್ರೊ
ಹ್ಮ್ ಯೌ್ದು
ನಾನು ಬಸವರಾಜ ನಾ ನಾಗರಾಜ ಮ ಮೋನೇಶ
ಹ್ಮ್ ರ ಹ್ಮ್
ಮತ್ತ ಆನಾರಣ ಒಂದ್ ನಾಲ್ಕೈ ಮಂದ ಇದವ್ರೀ
ಹ್ಮ
ಅತ್ತ ಮಂದಿ ಈ ಸೈಡ್ ಬಂದಿವವ್ರೀ ನಾಳಗ್ ಬರ್ರಿಲ್ಲ ನೀನ್ ಹಓಚಿ ನೋಡ ಹತ್ರೆರಿಗೆ ಹಿಂಗ
ಹ್ಮ ಬ್ರೊ ನಿಮ್ಮ್ ಊರ ಹೋತೀರಾ ಬ್ರೊ
ನೀವ ನೀ ನೀವನು ನಾಳೆಗೆ ಹೋಗ್ತೀರಾ
ಹ್ಮ ಬ್ರೊ ನಿಮ್ಮೆ ಹೆಸರು ಏನ್ ಬ್ರೊ
ನಮ್ಮ ಹೆಸರ ಆಗೋ ಮಾಡ್ತಾ ನನ್ನ ಹೆಸರ ಶರಣಗೌಡ ನಿನ್ನ ಹೆಸರ
ಪ್ರ ಪ್ರಾಕ ರಾಜಗಡ ಬರ
ರಾಜಗೌಡ
ಹ್ಮ ಬ್ರೋ ಹ
ಹಾ ಬ್ರೋ ಮತ್ತೆ ನೀವು ಏನ ಸ್ಟ್ರಿಂಗ್ ಪಿಂಗ ಕುಡಿತೀರ ಇಲ್ವಾ ಬ್ರೋ.
ಕುಡಿಲಬಿಡ
ಕುಡಾಲ ಬ್ರೋ
ನಲ್ಲಾಪ
ಏನ್ ರೈಸ್ ಹೋಗ್ರಣಿ ಏನ್ ತಿನ್ನೋಲ
ಹಿಂತಿ ಬ್ರೋ
ತಿಂತೀರಾ
ಹ್ಮ್ ಬ್ರೋ ಹ ಬ್ರೋ
ನನ್ನ ಹತ್ತೇಲ ರೊಕ್ಕದಾವ ಆಮೇಲೆ. ತಿನ್ನುಣ್ಣ
ಹ್ಮ್ ಬ್ರೋ
ಹ ಬ್ರೋ ಮತ್ತೆ ಏನ ಈ ಕ್ರಿಕೆಟ್ ಆಡ್ತನ ಈ ಸದ್ದ ಆಡನಾ
ಹ್ರ
ಹ್ಮ್ ಹ್ಮ್ ಹ್ಮ್
ನಾಳಿಗೆ ಮ್ಯಾಚ್ ನೋಡ್ತರಿ ನೀವ್ ನೋಡಲ್ವ ಮಕ್ಕತಿರ್
ಮಕ್ಕ
ಮುಂಜೆಲೆ ಎಷ್ಟು ಗಂಟೆಗೆ ರಾತ್ರಿ ಎಷ್ಟ ಗಂಟಗ ಮಕತ್ತೀರಾ
ರ ಸಿ ಬಿ ಇತ್ತ ಅಷ್ಟ ನೋಡ್ತೇವಿ ಬ್ರೋ.
ರಾತ್ರಿ ಎಷ್ಟಕ್ ಮಕ್ಕತಿರಿ ನೀವ
ಹತ್ತ ಗಂಟಕ ಮಕ್ಕೊಂತೀವಿ ಬ್ರೋ
ಎಷ್ಟ್ ಗಂಟೆಗೆ ಎದ್ದೇಲತೀರಿ.
ಹೇಳಿ ಬ್ರೋ
ಎಷ್ಟು ಗಂಟೆಕ ಎದ್ದೇಳತೀರ
ಒಬ್ಬಂತ ಗಂಟೆಕ ಬ್ರೋ
ಹಾ ಬ್ರೋ ನಾವ ಕ್ರಿಕೆಟ್ ನ ಗುರು ಸುದ್ದಾ ನ ಸ್ವಲ್ಪ ಇಲ್ಲಿ ಫೋನ್ ಬಂತಲ್ಲ ಅದಕ್ಕೆ ಬಂದಿ ಈ ಕಡೆ.
ಸ ಯ ಹೌಲ್ಲ ಆ
ಹಲೋ ಬ್ರೋ ಈ ಕಡೆ ಬಾ ಬ್ರೋ
ಕೇಳಿದ್ರು
ಈ ಕಡೆ ಬಾ ಬ್ರೋ ಯಾರವ್ರು ಬೇತಾರ ಯಂಗ ಅಂಗ
ಆ ವಯ್ಸ ಚೆನ್ನಾಗಿಲ್ಲ ಬ್ರೋ ಕಡೆ ಈ ಕಡೆ ಸೈಡ್ ಬರ್ರಿ
ಅವರು ಅಲ್ಲಿ ಯಾರ ಯಾರ ಆಡಕುತ್ತಾರ್ ಕ್ರಿಕೆಟ್ ತ್ತರ
ಅದ್ರ ಮೊತ್ತ
ಚೆನ್ನಾಗಿ ಇದೀಯಾ
ಹಾ ಬ್ರೋ ಹ ಹಲೋ ಬ್ರೋ
ಚೆನ್ನಾಗಿದೀಯಾ
ಹ ಚಲೋ ಇದೇನ ಬ್ರೋಂ
ಹೇಳಿ ಬ್ರೋ ಏನು
ಅಲ್ಲೋ ಬ್ರೋ
ವಾಲಿಬಾಲ್ ಆಡ್ತೀವ್ ಬ್ರೋ
ನಮ್ಮ ದೋಸ್ತ ಗೆ ಕೊಡ್ತನ ಮಾತಾಡಿದ್ರ
ದೋಸ್ತ ಹ ಮಾತಾಡ್ರ ನಾನೇ ಕೊಡತನ
ಯಾಕ ಬ್ರೋ ಎಲ್ಲಿಗೋಯ್ತರ
ಹ್ಮ
ಹ್ಮ್್ಮ
ಹಾ ಚೆನ್ನಾಗಿದ್ದೇನೆ ೂರ್ ಹೋಗ ಹಲೋ ಇತ್ಕೊಂಡಿದ್ದೆ ನಾನೇ ದತನಿ ಕ ಹಲೋ
ಹಲೋ ಬ್ರೋ ಹೇಳಿದ್ವಾ
ಹಲೋ
ಹಲೋ ಬ್ರೋ
ಹಾ ಹೇಳ ಬ್ರೋ
ಚೆನ್ನಾಗಿದ್ದೀಯಾ
ಹಾ ಚೆನ್ನಾಗಿದೀನ್ ಬ್ರೋ ನೀನು
ಹ್ಮ್ರ
ಕೆಲ್ಸ ಎಂಬರು ನಿಮ್ದು
ಅ
ಹಲೋ
ಊಟ ಆಯ್ತ್ ಬ್ರೋ
ಹ್ಮ್ ಆಯ್ತು ನಿಮ್ದು
ಹ್ಮ
ಮತ್ತೆ ಹೆಂಗಡ್ಕೋತರಿ ಈಗ
ಮಳ
ಅಲ್ಲಿ ತಿರಡತರಾ ಈ ಕಡೆ ಈ ಕಡೆ ಮುಳ್ಳಿದಲ್ಲ ಅಲ್ಲಿ
ಹರ
ನಿಮ್ ಊರಲ್ಲಿ ಕಿದ್ರ ನಿಮ್ಮ
ಹ್ಮ್
ಹಾಕಿದ್ರ ಈ ವರ್ಸ್
ಹ್ಮ ಬ್ರೋ ಮಲ್
ಮಾಡ್ಯಾರ
ಹೌ ಯಿದರು
ಹ್ಮ ಯ್ ಬಿಸ್ರಾ
ಟಕಾರ ಒಬರಾನ ಹೂ ಬ್ರೋ
ಹಾ ಹಾ ಹ ಮತ್ತರಿ
ಹ್ಮ
ಮತ್ತ ಆಯ್ತ್ ರೀ
ಆಯತ್ಮರ
ಹಾ ಹಲೋ ಅ ಬ್ರೋ
ಚೆನ್ನಾಗಿದ್ದೀಯಾ
ಮತ್ ಚೆನ್ನಾಗಿದ್ದ ಬ್ರೋ ಅಲ್ಲಿಗೆ ಯಾಕೆ ಹೋಗಿದ್ದೀರಾ ಬ್ರೋ
ಹಂಗೆ ಹತ ಬ್ರೋ
ಅಗ ಹೋಗಬಡಬ್ರು ಹವು ಪ್ಯವರು ಶೀರಿ ಹೇಳರುಲ್ಲ
ನಿಮಲ್ಲಿ ನಮ್ಮಲ್ಲಿ ಯಾರ
ಏನ ಸಣ್ಣ ಬ್ರೋ ನೀನು
ನೀ ಎಲ್ಲಂದ್ರೆ
ಬ್ರೋ ಹ್ಮ್
ಕುಸ್ತರಾಮ ಇ ಕಡಿ ಬರ್ರಿ ಶಾಪುರ ಕಲಬುರ್ಗಿ ಸೈಡ್ ಬರಿ
ಹ್ಮ ಕಾ ಬಂದ ತರ್ಸ ಬೈ
ನಿವ್ ಕಾಂತಾಂದ ಯಾರು ಇಲ್ಲ ನನ್ನಂಗ ಏಯ್ ಹಲೋ
ಹ್ಮ್ ಹೇಳವ್ರಾ
ಹರಬ್ರು ಹೇಳಬ್ರು
ನೀ ಯಾರ ಬ್ರೊ
ಹಾ ಊಟ ಆಯ್ತ್
ಹ್ಮಬ್ರೊ
ಮತ್ತೆ ಹೊಲ್ದಾಗ ಏನನ್ ಬಿಟ್
ಜಿ
ಹಲೋ ಹಲೋ ನೋಡ ಹೋದ್ಲ
ಚೆನ್ನಾಗಿದ್ದೀಯಾ
ಹ ಬ್ರೊ
ಹ್ಮ್ಾ
ಹ ನೀವ್ ಏನ್ ಮಾಡಿತ್ರ್ ಬ್ರೊ
ಎಲ್ಲಿ ಏನರು ಮಾಡಲ
ಟೈಮ್ ಎಷ್ಟಿದೆ ನೋಡು ಬ್ರೊ
ಜಿ
ಕೊ
ಮೂರು ಒಂದು ಬ್ರೊ
ಊರ ಅಂದ ಬರು
ಹ್ಮ ಬ ಕ ಕೊಕ
ನಮ್ ದೋ ಐತಿ ಈ ಒಂದ್ ಒಂದ್ ನಿಮಿಷ್ ಮಾತಾಡು ಬ್ರೊ
ಹ್ಮ್
ಕೆ ದೋಸ್ ಬಿಜ ಅನ್ ಬಿ ನಾವವು ಆ ಹೊಲಕ ಹಬಕ್ರೀ ಸದ ಗಳ ಹೊಡ್ತ ಕೇಕ್ರೆಲ ಶರತ್ಾಕ್್ರಿ ಆದ್ರಿ ಒಂದು
ಹ್ಮ್
ಅಡಿ ಹೊರ್ರ ರ ಹ ಹಲೋ ಬುರ
ಹೇಳು ಬ್ರೊ
ಏನ್ ಹೇಳ್ಬೇಕು ಬ್ರೊ ಹ್ಮ ಹಾಯ್ ಬ್ರೋ
ಹಾ
ಹಾ ಚೆನ್ನಾಗಿದ್ದೀನಿ ಬ್ರೋ ಹಾ ಹಲೋ ಬ್ರೋ
ನಮ್ ದೋಸ್ತನ ಕೈಯ ಕೊಡು ಇದೆನ್ನ ನೀ
ತಡಿ ಬ್ರೋ ಆಯ್ತ ಈಗ ಇನ್ನೊಂದ ಈಗ ಎಲ್ಲಿ ಹೋಗ್ತೀರ ನೀವು
ಅಬ್ರಾ ಹಂಗ್ ಮಾಡ್ಬಾರ
ಹೆ ಹಲೋ ಬ್ರೋ